ನಮಸ್ಕಾರ
ಹಾ ಕರ್ರಿ ಹೆಂಗಿದೀರ
ನೀ ವಗಿದ್ರೆ ಹೇಳಳ್ ನ ಅವರ ಮಕ್ಕ
ಹಾ ಹವು್ ಆರಾಮ ಇದೀವ್ರಿ ಎಲ್ಲಾ ಹೆಂಗಿದ್ರೀ ಜೀವನ
ಚೆನ್ನಾಗ ನಡದಾದ್ರೆ ಬಟ್ ಏನ್ ಮಾಡ್ತ ನಮ್ಮ್ ದೇಶದ ಭ್ರಷ್ಟಾಚಾನೇ ಸ್ವಲ್ಪ ಜಾಸ್ತಿ ನಡೆದ ಭ್ರಷ್ಟಾಚಾರದ ಸ್ವಲ್ಪ ಚಿಂತೆ ಮಾಡತ್ತೇವ್ರಿ
ಹ ರೀ ಒಂದ್ೇಳ್ರೀ ನಮ್ಮ ದೇಶದ ಭ್ರಷ್ಟಾಚಾರನ ನು ನೀವು್ ನಿರ್ಮೂಲನೆ ಮಾಡುವ ಅನ್ನೋ ಒಂದು ಕನಸ್ಸು ಯಾವತ್ತಗ ಇಡ್ಕೋಬೇಡಿ ಮನ್ಸಲ್ಲಿ ಈಗಿನ ಪ್ರಪಂಚ
ನೋಡ್ರಿ ಇವಾಗ ಭ್ರಷ್ಟಾಚಾರ ಅಂದ್ರ ಬರೇ ಸರ್ಕಾರದವ್ರು ಭ್ರಷ್ಟಾಚಾರ ಮಾಡಲ್ಲ ಈ ನಮ್ ದೇಶ ಯಾರಾರಾಗಿಿರ್ತಾರೋ ಭ್ರಷ್ಟಾಚಾರ ವಿಚಾರದೊಳಗ್ ಯಾರ ನೋಡಿ ಸುಮ್ಮನೆ ಇರ್ಾರಲ್ಲ ಅವ್ರರುನು ಭ್ರಷ್ಟ್ಾಚಾರ ಮಾಡಂಗ
ಹೌದ ರೀ ನಮ್ಮ ದೇಶದಲ್ಲಿ ಬೆಷ್ಟ ಭ್ರಷ್ಟಾಚಾರ ಅನ್ನೋದು ಇವತ್ತಿಗೆ ಮಿತಿ ಮಿತಿಯಾಗಿರಿ ಅದು ಒಂಥರ ಬೇರೆ ಡಕ್ ತರ ಮುಂದುವರೆದಿದ್ರಿ
ಆಕ್ಚುಲಿ ಭ್ರಷ್ಟಾಚಾರ ಅಂದ್ರೆ ಬರ ದುಡ್ಡು ಕೊಡೋದು ದುಡ್ಡು ತಗೋದಲ್ಲ ಭ್ರಷ್ಟಾಚಾರ ಅಂದ್ರೆ ಹ್ಮ್ ಜನ್ಗ್ ಮೋಸ ಮಾಡೋದಾಗಿರ್ಲಿ ಅಥ್ವಾ ನಮ್ ದುಡ್ಡನ ತಿನ್ನೋದಾಗಿರ್ಲಿ ಅಥವಾ ಅಲ್ಲೆಲ್ಲೂ ತಪ್ಪಾಗ್ತಿರ್ತ್ತು ಸರ್ಕಾರದಲ್ಲಿ ನೋಡಿ ನಾವು ಸುಮ್ನೆ ಇರೋದು ಅಥವಾ ಅವರಿಂದ ನಾವು ದುಡ್ಡು ತಗೊಂಡು ಅವ್ರರಿಗೆ ಓಟ್ ಹಾಕೋದು ಅವ್ರಿಗೆ ಮತ ನೀಡೋದು ನಮ್ ಮತಕ್ಕೆ ಬೆಲೆ ಕಟ್ತೇವತ್ತಲ್ಲ ಅವೆಲ್ಲ ಭ್ರಷ್ಟಾಚಾರದೊಳಗೆ ಬರತ್ತೆ ಆ ಭ್ರಷ್ಟಾಚಾರನ ತಡೆಗಟ್ಬೇಕಂದ್ರೆ ಏನ ಮಾಡಬೇಕು
ಈಗಿನ ಕಾಲದಲ್ಲಿ ಭ್ರಷ್ಟಾಚಾರ ಒಂತ ತಡೆಗಟ್ಟಬೇಕಂದ್ರೆ ಬಡ ಜನದ ಮಕ್ಕಳು ತುಂಬಾ ಬಡ ಬಡ ಮಕ್ಕಳು ಈಗ ಅಧ್ಯವನ್ನು ಶಿಕ್ಷಣವನ್ನು ಪಡೆಯಬೇಕು ಆ ಶಿಕ್ಷಣವನ್ನು ಪಡೆದು ಅವರು ಉನ್ನತ ಮಟ್ಟದಲ್ಲಿ ಯಾವ ಉನ್ನತ ಮಟ್ಟದ ಅಧಿಕಾರವನ್ನು ಪಡೆದುಕೊಳ್ಳಬೇಕು ಆ ಅಧಿಕಾರವನ್ನು ಪಡೆದುಕೊಂಡು ಅವರು ಅದನ್ನು ಉಪಯೋಗಿಸಬೇಕು ಎಂತವ್ರರಿಗೆ ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಅನ್ನೋದು ಅವರಿಗೆ ಅರಿವು ಮೂಡುತ್ತದೆ ಪ್ರತಿಯೊಬ್ಬರು ಯಾವ್ಯಾವ ಎಲ್ಲೆಲ್ಲಿ ಅವರ ವಿಭಾಗದಲ್ಲಿ ಅವರು ಅದನ್ನು ಏನ್ ಮಾಡಬೇಕ ಹು ಹೊಸದಾಗಿ ಅದನ್ನು ಅಪ್ಡೇಟ್ ಮಾಡ್ಬೇಕು ಹಾಗ ಮಾಡಿದಾಗ ಮಾತ್ರ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು ಅದಕ್ಕೆ ಒಂದೇ ರೀಜ್ ಒಂದೇ ಒಂದು ಕಾರಣ ಏನು ಒಂದು ಉದ್ದೇಶಿಸುವಾಗಿ ಯಾವುದೇ ಒಂದು ಭ್ರಷ್ಟಾಚಾರವು ಉ ಈಗಿನ ಇದರಲ್ಲಿ ಎ ನಮ್ಮ ಪೀಳಿಗೆಯಲ್ಲಿ ಅದ ಅಷ್ಟು ಅಂತಿಮವಾಗುವಹುದು ಅಷ್ಟು ಸುಲಭ ಕಾರ್ಯ ಅಲ್ಲ ಅದು
ತಂತಡನ್ ನೋಡ್ರಿ ಭ್ರಷ್ಟಾಚಾರ ಅಂದ್ರ ಏನ್ ಹೇಳ್ತಾರಲ್ಲ ನೀವು ಇಷ್ಟೆಲ್ಲೇಳ್ತರಿ ಭ್ರಷ್ಟಾಚಾರದ ಬಗ್ಗೆ ಬಾಳ ತಿಳ್ಕೊಂಡಿರಿ ನೀವು ನೋಡ್ರಿ ಯವ ನಮ್ಮ ದೇಶ ಬರೋಣ ನಮ್ಮ ದೇಶಸಕ್ಕ ಮತ್ತ ಬೇರೆ ದೇಶ ಬೇರೆ ಯಾವದಾದ್ರು ಅಂದ್ರರು ನಮಗೆ ನಮಗಿನ ಮುಂದೆ ಇರುವಂತ ದೇಶ ಯಾವ್ದ ತಗೋಂತಿರ ಉದಾಹರಣೆ ಯಾವುದಾದರೂ ದೇಶ ತಗೋರಿ ಸಿರೋ ಭ್ರಷ್ಟಾಚಾರ ಅದ್ ಅಮೆರಿಕ ಬಿಡ್ರಿ ಇಲ್ಲ ಅಮೆರಿಕ ಬಿಟ್ರಿ ಅಮೆರಿಕಾದದಲ್ಲಿ ಭ್ರಷ್ಟಾಚಾರ ಆಗುತ್ತಾ ನೋಡೇವಿ ಅಮೆರಿಕದಲ್ಲಿ ಭ್ರಷ್ಟಾಚಾರ ಹಾಗೆ ಆಗುತ್ತಾ ಇವಾಗ ನಮ್ದು ಡೆಮೂಕ್ರೆಟಿಕ್ ಕಂಟ್ರೆ ಅಂದ್ರ ಪ್ರಜಾಪ್ರಭುತ್ವ
ಹೌದ್ರೀ ನಮ್ಮದು ಪ್ರಜಾಪ್ರಭುತ್ವ ಪ್ರಜೆಗಳಿಂದ ಹೌದು ದೌದು ಜನಗಳೇ ರಾಜರು ಅಲ್ಲ ರೀ ಅದು ಹೇಳಿದ ಜನಗಳೇ ರಾಜರು ಯಾವಾಗಾ ಇವಾಗ ನಮಗೆ ಒಬ್ ಒಬ್ರು ಉಪೇಂದ್ರ ಅಂತ ಒಬ್ಬರು ಇದ್ದಾರೆ ಒಬ್ಬರು ನಟರು ಆಗಿದ್ದಾರೆ ಓಕೆನಾ ಆ ಆ ನಟರು ಇವಾಗ ಒಂದು ಪ್ರಜಾ ಪ್ರಜಾಕೀಯ ಅಂತ ಒಂದು ಪಕ್ಷವನ್ನು ಆಡಳಿತದಲ್ಲಿ ತಂದಿದ್ದಾರೆ ಈಗ ಆಆ ತರ ಪಕ್ಷ ಇದ್ದಾಗ ಮಾತ್ರ ಅದು ಪ್ರಜಾಕಿಯಾ ಅಂದ್ರೆ ಜನರೇ ಅದನ್ನು ಇವಾಗ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕ ಆಳಲ್ಬಡುವ ಸರ್ಕಾರವೇ ಪ್ರಜಾಪ್ರಭುತ್ವ ನಮ್ಮಲ್ಲಿ ಇರುವುದು ಬಟ್ ಇವಾಗಿರೋದು ಏನಾಗಿದೆ ನಮ್ಮ ಕಾನೂನು ವ್ಯವಸ್ಥೆ ತುಂಬಾ ಅಧ್ವಾನ ಇದ್ದೋಗಿದೆ ಹೆಂಗಂದ್ರೆ ಇವಾಗ ಒಬ್ಬರ ಆಗ್ಲಿ ಇವಾಗ ನಮ್ಮ ಜನಗಳು ಯಾವತರ ನಮ್ಮ ಜನರು ಹಾಳಾಗುತ್ತಿದ್ದಾರೆ ಅಂದ್ರೆ ಒಂದು ಸರ್ಕಾರ ಇವಾಗ ಕಾಂಗ್ರೆಸ್ ಬಂತು ರೀ ಆ ಕಾಂಗ್ರೆಸ್ ಅದರಲ್ಲಿ ಒಬ್ಬರು ಡಿಕೆ ಶಿವಕುಮಾರ್ ಅವರಿಗೆ ಉದಾಹರಣೆಯನ್ನು ತೆಗೆದುಕೊಳ್ಳಿ ಅವರ ನಮ್ಮ ರಾಜ್ಯದಲ್ಲಿ ಮಾಡಿದಂತಹ ದೊಡ್ಡ ವಿಪತ್ತೇನು ಎಲ್ಲಾ ತರದ ಗ್ಯಾರಂಟಿ ಬಗೆಗಳನ್ನು ಕೊ ಟ್ರು ಅದರಲ್ಲಿ ಕಂಡ ರೈತರು ರೈತರು ಮುಂಚೆ ಅದನ್ನು ಆಸೆ ಪಟ್ಟು ರೈತರಾಗ್ಲಿ ಬೇರೆ ಬೇರೆ ಪ್ರಜೆ ಪ್ರ ಪ್ರಜೆಗಳಾಗ್ಲಿ ನಮ್ಮ ದರಿತ ವರ್ಗದ ಹಿಂದುಳಿದವರಾಗಲಿ ಅವರೆಲ್ಲರೂ ಅದನ್ನು ಆಸೆ ಪಟ್ಟು ಅದನ್ನು ನ ಒಂದು ಹಿಂದಿನ ರಾತ್ರಿಯಲ್ಲಿ ಅವರಿಗೆ ಮದ್ಯಪಾನ ಧೂಮಪಾನ ಇದರುಗಳನ್ನು ಮಾಂಸಗಳನ್ನು ಇವು
ಇಲ್ಲರಿ ಇಲ್ಲ ಇಲ್ಲ ಇಲ್ಲ ಇಲ್ಲ ಕೇಳಡ್ರಿ ಹೇಳ್ತೀನಿ ಒಂದ್ ಮಾತು ನೀವು ಭ್ರಷ್ಟಾಚಾರ ಅಂದ್ರೆ ಡೈರೆಕ್ಟ್ ನೀವು ಪಾ ಪಾರ್ಟಿನ ಅಪೋಸಿಟ್ ಮಾಡಕ್ ಹೋಗತೀರಾ ಅಂದ್ರೆ ಒಂದು ಪಕ್ಷನ ಅದ್ರ ವಿರೋಧ ಹೋಗ್ತರಿ ಆ ರೀತಿ ಹೋಗಕೊಡದು ಎಲ್ಲಾ ಎಲ್ಲಾ ಪಕ್ಷಗಳು ಒಂದೇ ಆಗುತ್ತೆ ಯಾವುದೇ ಒಳ್ಳೆ ಪಕ್ಷ ಆಗಲಿ ಕೆಟ್ಟ ಪಕ್ಷ ಆಗಲಿ ಎಲ್ಲಾ ಪಕ್ಷ ಪಕ್ಷದೊಳ ಕೆಟ್ಟತನ ಇದ್ದೇ ಇರುತ್ತೆ ಎಲ್ಲರು ಭ್ರಷ್ಟಾಚಾರ ಮಾಡುತ್ತಾರೆ ಇದು ನೂರ ನಲವತ್ತು ಕೋಟಿ ನೂರ ಐವತ್ತು ಕೋಟಿ ಇರುವ ಇಷ್ಟೊಂದು ಜನಸಂಖ್ಯೆ ಇರುವ ದೇಶ ಮುನ್ನಡೆಸ್ಬೇಕಂದ್ರ ನಿಯತ್ತಿನಿಂದ ಅಂಕ ಮುನ್ನಡೆಸಾಕ್ ಎಲ್ಲರನ್ನು ಒಂದೇ ಒಂದ ಎಲ್ಲರನು ನಾವು ಒಂದೇ ತಕ್ಕಡಿ ಲಾಕಿ ತೋಗತ್ತೇವಿ ಅಂದ್ರ ಆಗಲ್ಲ ಎಲ್ಲರೂ ಖುಷಿ ಪಡಸ್ತೇವಿ ಅಂದ್ರ ಆಗಲ್ಲ ಕೆಲೊಬ್ರಿಗೆ ಕೆಲೊಬ್ರಿಗೆ ಸೌಲಭ್ಯ ಸಿಗುತ್ತ ಅಂದ್ರೆ ಕೆಲೊಬ್ರಿಗೆ ನಷ್ಟ ಆಗೆ ಆಗುತ್ತ ಇವಾಗ ನೋಡ್ರಿ ಹಂಗೆ ನೀ ಹೇರಿ ಕ್ಷಣ ಇಟ್ಕೊಂಡು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಿಲ್ಲ ಇವಾಗ ನಮ್ಮ ಕಾಲೇಜ್ ಅಂತ ತಗೋರ ನಾವು ಹೋದಂತ ಕಾಲೇಜ್ ಒಳಗೆ ಭ್ರಷ್ಟಾಚಾರ ಆಗ್ತಿರತ್ತೆ
ಹು ಹೌದ ಹೌದ್ರೀ
ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೇಏನ್ರೀ ನಿಮ್ಮಗ ಕಾಲೇಜ್ ಶಾಲೆಗಳ ಮತ್ತ ಊರಲ್ಲಿ ಪಂಚಾಯತಿ
ಅಂದ್ರೆ ರೀ ಊರಲ್ಲಿ ಕಾಲೇಜ್ ಇಲ್ಲಿ ಇನ್ನೊಂದು ಜಾತಿ ಧರ್ಮೀ ಜಾತಿ ಧರ್ಮ ಭಾಗಗಳಾಗಿ ವಿಂಗಡಣೆ ಆಗುತ್ತೆ ಅದರಲ್ಲಿ ಭ್ರಷ್ಟಾಚಾರ ಅದ್ರಲ್ಲಿ ಅವರ ಮುಖಗಳನ್ನು ನೋಡಿಕೊಂಡು ಜ್ಜಿ ಪ್ಚ್ ಅದರಲ್ಲಿ ಭ್ರಷ್ಟಾಚಾರ ಅದೇ ತರ ಪ್ರತಿಯೊಂದು ಹಳ್ಳಿಗಳಲ್ಲಾಗಲಿ ಪ್ರತಿಯೊಂದು ವಿಭಾಗದಲ್ಲಾಗಲ್ಲಿ ಯಾವುದೇ ಕ್ಷೇತ್ರ ತ್ತಗಳಲ್ಲ ಅದ್ರಲ್ಲಿ ಜಾತಿ ಧರ್ಮ ಭೇದ ಭಾವ ಇವುಗಳಿಂದಾನೂ ಭ್ರಷ್ಟಾಚಾರ ತುಂಬಾ ಇದದೆ ಅನ್ನು ಮತ್ತೆ ಬೇರೆ ತರಾನ ಪರಿಗಣಿಸಾಂಬಾಳ ಪರಿಗಣನೆ ಮಾಡ್ಬೇಡ್ರಿ ಏನಂದ್ರೆ ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ ಇದೆ ಇವಾಗ ಜಾತಿ ಧರ್ಮ ಕುಲ ಪ್ರತಿಯೊಂದರಲ್ಲೂ ಸಮೇತ ಭ್ರಷ್ಟಾಚಾರ ಅನ್ನೋದು ಒಂದು ದೊಡ್ಡ ಅಡಚಣೆಯಾಗಿ ಅಡ್ಡ ಬ ಆಗದ
ನೋಡ್ರಿ ಭ್ರಷ್ಟಾಚಾರ ಅಂದ್ರ ಭ್ರಷ್ಟಾಚಾರಕ್ಕೆ ಉದಾಹರಣೆಗಳು ಕೊಡ್ರಿ ಸ್ವಲ್ಪ ಭ್ರಷ್ಟಾಚಾರಕ್ಕೆ ಯ ಅವಾಗ ಪಕ್ಷತಗಳು ಉದಾಹರಣೆ ಕೊಟ್ರಲ್ ಆ ರೀತಿ ಶಾಲೆ ಶಿಕ್ಷಣದೊಳಗೆ ಯಾವ ರೀತಿ ಭ್ರಷ್ಟಾಚಾರ ಅಡ್ಡ ಬರುತ್ತಾ. ಮತ್ತೆ ನಮ ಸಾಮಾಜಿಕ ಅಂದ್ರ ಪ್ರತಿದಿನ ಪ್ರತಿ ದಿ ಪ್ರತಿ ದಿವ್ಸ. ಪ್ರತಿದಿನ ನಾವು ಭ್ರಷ್ಟಾಚಾರ ಕಣ್ಣರ ಕಾಣ್ತೇವೆ ಬಟ್ ಅದಕ್ ನಾವು ಧ್ವನಿ ಎತ್ತದಲ್ಲ ನಾವು. ಭ್ರಷ್ಟಾಚಾರ ನೀವು ಮಾಡತಿರೋದು ತಪ್ಪು ಅಂತ ಹೇಳಲ್ಲ ನಾವು ಯುವಕರಾಗಿ ನಾವ್ ಅದನ್ನ ತಪ್ಪು ಅಂತ ಹೇಳಬೇಕು. ಯುವಕರಾಗಿ ನಾವು ತಪ್ ಅಂತ ಹೇಳಲಿಕ್ಕೆಂದ್ರೆ ಮುಂದೆ ನಮ್ ನಾವು ಮುಂದೆ ನಾವು ನಮ್ ದೇಶನ ಆಳಕ್ಕ ಲಾಯ ಕಲ್ಲ ನಾವು.
ಹೌದೌದುರೀ ಸತ್ಯವಾದ ಮಾತು ಸತ್ಯವಾದ ಮಾತು ಹೌದು. ಇವಾಗ ರೀ ಇವಾಗ ನೀವು ಅನ್ಕೊಂತೀರಾ ಓಕೇನೀ ಇವಾಗ ನೀವು ಭ್ರಷ್ಟಾಚಾರವನ್ನು ನಿರ್ಮೂನೆ ಮಾಡ್ಬೇಕು. ಎಂದು ನಿಮ್ಮ ಮನಸಿನಲ್ಲಿತ್
ಇಲ್ಲ ರೀ ಇಲ್ಲ ಇಲ್ಲ ಇಲ್ಲ ಅದಲ್ ಭ್ರಷ್ಟಾಚಾರನ ನಿರ್ಮೂಲೆ ಮಾಡತೀನಿ ಅನ್ನೋದು ದೊಡ್ಡದ್ ತಪ್ಪು ಕಲ್ಪನೆ ಹೇಳ್ತೇನಲ್ ಭ್ರಷ್ಟಾಚಾರ ಇದ್ದೇ ಇರತ್ತೆ ಇನ್ನು ನೋಡಿ ವರ್ಷ ಅಲ್ಲ ಇನ್ನು ಇನ್ನೂರು ವರ್ಷ ಹೋಗ್ಲಿ ಭ್ರಷ್ಟಾಚಾರ ಅನ್ನೋದು. ಇನ್ನು ನೂರ್ ಪರ್ಸೆಂಟ್ ಅದ ಟ್ವೆಂಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಒನ್ ಬಂದ ಬರ್ಥದ ಭ್ರಷ್ಟಾಚಾರ ಬರಲ್ಲಾ ಅಂತ ಹೇಳಲ್ಲ ನಾನು ಇಷ್ಟು ದೊಡ್ಡ ಇಷ್ಟು. ದೊಡ್ಡ ದೇಶದಲ್ಲ ಭ್ರಷ್ಟಾಚಾರ ಇದ್ದೇ ಇರುತ್ತೆ ಇಲ್ಲಾದ್ರೂ ಎಲ್ಲಾ ಕಡೆ ಭ್ರಷ್ಟಾಚಾರ ನಿರ್ಮೂಲ ಮಾಡ್ತನಿ ಅನ್ನೋದು ನಮ್ ತಪ್ಪು ಕಲ್ಕನೆ ಆ ಭ್ರಷ್ಟಾಚಾರ ಒಂದ್ ಹಂತಕ್ ತರಬೇಕು ಬಡವರು ಬಡವ್ರ ಹತ್ರನು ಭ್ರಷ್ಟಾಚಾರ ಮಾಡಕ್ ಹೋಗ್ಬಾರ್ದು. ಶ್ರೀಮಂತ್ರತ ಓಕೆ ನೀವು. ದಡ್ ಇಸ್ಕೊಂತಿರೋದು ಅ ಇದ್ದರ ಹತ್ರಕೋ ಬಡೂರು ಬಡೂರ್ನ ಭ್ರಷ್ಟಾಚಾರದಕ್ಕೂ ಒಳಗಡೆ
ಅಲ್ಲ ಕೇಳರಿ ಒಂದು ನಿಮಿಷ ಇವಾಗ ನೀವು ಅನ್ಕೋಬಹುದು ಬಡವರು. ಶ್ರೀಮಂತರು ಒಂದ ಹೇಳ್ತನಿ ಬ ದೂರದಲ್ಲಿ ಅದರಲ್ಲಿ ಭ್ರಷ್ಟಾಚಾರದಲ್ಲಿ ಹಣದ ಮುಂದೆ ಯಾವ ಶ್ರೀಮಂತನು ಇಲ್ಲ ಯಾವ ಬಡವನು ಇಲ್ಲ ಈಗಿನ ಪೀಳಿಗೆಯಲ್ಲಿ ನಿನ್ನ ಹತ್ರ ಹಣ ಇತ್ತು. ನೀನು ನಿನ್ನ ಕೆಲಸವನ್ನು ಸಕ್ರಿಯವಾಗಿ ಪೂರ್ಣಗೊಳಿಸಿ ನೀನು ಮುಂದಿನ ಒಂದು ಹಂತಕ್ಕೆ ಹೋಗಬೇಕು ಅಂತ್ ಆದ್ರೆ ಆ ಕೆಲಸವು ಈಗ ನಿನ್ನ ನಿನ್ನಲ್ಲಿ ನಿನ್ನ ಕೈಯಲ್ಲಿ ಹಣ ಇರಬೇಕು ಅದನ್ನು ಕೊಟ್ ಅದನ್ನು ಭ್ರಷ್ಟಾಚಾರದಿಂದ ಮಾತ್ರ ನೀನು ನಿನ್ನ ಜೀವನವನ್ನು ಈಗಿನ ಪೀಳಿಗೆಯಲ್ಲಿ ನೀನು ಉತ್ತಮವಾಗಿ ಸಕ್ರಿಯ ಮಾಡುವುದು ನೀನು ಇವತ್ತು ಹತ್ತು ಲಕ್ಷವನ್ನು ನೀನು ರೂಪಾಯನ್ನು ಇವಗ ನೀನು ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ ಅಂದ್ರೆ ನೀನು ಒಂದು ಐವತ್ತರಿಂದ ಒಂದು ಕೋಟಿ ರೂಪಾಯಿ ಏನೋ ನೀನು ಭ್ರಷ್ಟಾಚಾರ ನೀಡಿದರೆ ನೀನು ಮುಂದಿನ ದಿನಗಳಲ್ಲಿ ಒಂದು ಕೋಟಿಯಿಂದ ಎರಡು ಕೋಟಿಷ್ಟು ಹಣವನ್ನು ನೀ ಗಳಿಸಬಹುದು ಎಂಬ. ಎಂಬ ಹಂಡ್ರೆಡ್ ಪರ್ಸೆಂಟ್ ಮಾಹಿತಿ ಇದ್ದಲ್ಲಿ ಮಾತ್ರ ಎಲ್ಲ ಭ್ರಷ್ಟಾಚಾರಿಂದ ತುಂಬಾ ದೇಶವು ಹಾಳಾಗ ಹೋಗ್ತಿದ್ದಾರೆ ಭ್ರಷ್ಟಾಚಾರವನ್ನು ಇದರಿಂದ ಮುಕ್ತವಾಗಿ ಕೊಡಿಸಲು ಸಾಧ್ಯನೇ ಇಲ್ಲದೆ.
ಇಯೋ ಭ್ರಷ್ಟಾಚ ನಿರ್ಮೂಲನೆ ಮಾಡ್ತೀನ ಅಂತ ಹೇಳ್ತಾರಲ್ರಿ ಎಲ್ಲೋ ನಾವು ಭ್ರಷ್ಟಾಚಾರ ಭ್ರಷ್ಟಾಾರ ಮಾಡಲ್ಲ ನಮ್ ಸರ್ಕಾರ ಬಂದ್ರೆ ಭ್ರಷ್ಟಾಚಾರ ಮಾಡಲ್ವಾ ಎಲ್ಲರಿಗೆ ಆ ಸೌಲಭ್ಯ ಕೊಡ್ತವಿ ಈ ಸೌಲಭ್ಯ ಕೊಡ್ತವಿ ಅಂತ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ. ಇವಾಗ ಇವಾಗ ನಮ್ಮ ಸದ್ಯದ ಪರಿಸ್ಥಿತಿ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆಗ್ಯಾರ ನಮ್ ದೇಶದ ಹೌದಾ.
ಹೌದು ನ
ಅವರು ಭ್ರಷ್ಟಾಚಾರ ವಿರುದ್ಧ ಯಾವ್ಯಾವ ಕ್ರಮಗಳನ್ನು ಕೈಕೊಂಡರ ಅಥವಾ ಏನ್ ಅವ್ರು ಬರಣ ಭ್ರಷ್ಟಾಚ ಜಾಸ್ತಿ ಆಯ್ತು ಕಡಿಮೆ ಆಯ್ತು ಭ್ರಷ್ಟಾಚಾರ ಹಂಗೆ ಇದೆಹೊ ಅಥವಾ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ನೆ ಹೊಟ್ಟ ಎತ್ತಿ ಲ್ಲೊ ಏನ್ ಮಾಡತಾರ ರೀ ಅವ್ರು.
ಇಲ್ಲಲೇ ಇವಾಗ ಇವಾಗ ಪಿ ಎಂ ಪ್ರಧಾನ ಮಂತ್ರಿ ಅವರು ಏನ್ ಮಾಡಿದ್ರು. ಅವರ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ಬೇಕು ಅದರೂ ಸಭೆಯಲ್ಲಿ ಎಲ್ಲಿ ರಾಜ್ಯ. ಲೋಕಸಭೆಯಲ್ಲಿ ತುಂಬಾ ಚರ್ಚೆಗಳು ನಡೀತವ್ರಿ ಆದ್ರೆ ಅವುಗಳನ್ನು ಅವನು. ಕಾರ್ಯಾಚರಣೆ ರೂಪದಲ್ಲಿ ತರುವುದು ತುಂಬಾ ಅಂದ್ರೆ ತುಂಬಾ ಕಷ್ಟಕರ. ಯಾವುದೇ ತರ ಒಬ್ಬ ಒಬ್ಬ ಪ್ರಧಾನ ಮಂತ್ರಿ ನಮ್ಮ ಜೀವನದಲ್ಲಿ ಇರುವ ಎಲ್ಲಾ ಸ್ಟೇಟ್ ನಲ್ಲಿರುವ ಅಂದ್ರೆ ಎಲ್ಲಾ ರಾಜ್ಯದಲ್ಲಿರುವ ಎಲ್ಲಾ ಮುಖ್ಯಮಂತ್ರಿಗಳನ್ನು ಅವರು ನಿರ್ಮೂಲನೆ ಮಾಡಬಹುದು
ಹಾ ಇವಾಗ ಇವಾಗ ಇವಾಗ ಇವಾಗ ನೀವ್ ಹೇಳಿದ್ರೆ ಅಲ್ರಿ ಎಲ್ಲ ಮುಖ್ಯಮಂತ್ರಿಗಳು ಅಂತ ಇವ್ ಸದ್ಯ ತಮಿಳ್ನಾಡ ಮುಖ್ಯಮಂತ್ರಿ ಯಾರಗ್ಯಾರ ಹೇಳರಿ
ಜೋಸಫ್ ವಿಜಯ್ ಆಗಿದ್ದಾರೆ
ಜೋಸೆಫ್ ವಿಜಯ್ಗಾರಲ್ರಿ ಅವ್ರಂತ ಅವರಂತ ಸಿಎಂ ಅಥವಾ ಅವ್ರಂತ ಮುಖ್ಯಮಂತ್ರಿ ಎಲ್ಲಾ ರಾಜ್ಯಕ್ಕೂ ಬೇಕೋ ಬೇಡುವ ನಿಮ್ಮ ಅಭಿಪ್ರಾಯ ಪ್ರಕ
ಬೇಕು ರೀ ಆದ್ರೆ ನಮ್ಮ ಇವಾಗ ನಾವು ನಾವು ಆರಿ ಕೊಳ್ಳುವ ಒಂದು ಲೀಡರ್ಗಳ ಆತರ ಇಲ್ಲವಲ್ರಿ ನಾಯಕರ ಆತರ ಇಲ್ವ ನಮ್ಮ ಜನ ಹಣಕ್ಕ ಆಸ ಪಡ್ತಾರೆ ಧೂಮಪಾನ ಮದ್ಯಪಾನ ಕಸೆಪಟ್ಟು ಅವರ ಜೀವನದ ಭವಿಷ್ಯ ಮುಂದಿನ ಪೀಳಿಗೆ ಹೇಗಿರಬೇಕು ನಮ್ಮದು ಅವರ ಕಲ್ಪನೆೆಯಲ್ಲ ಇಲ್ಲ ರೀ ಇವಾಗ ತಮಿಳ್ನಾಡಿನಲ್ಲಿ ಒಬ್ಬ ಅತ್ಯುತ್ತಮವಾದ ನಾಯಕ ಉಟ್ಕೊಂಡ್ರ ಆ ತಮಿಳ್ನಾಡ ಇವಾಗ ಹೆಂಗಿರುತ್ತೆ ಇನ್ನು ಮುಂದಿನ ಐದು ವರ್ಷಗಳಲ್ಲಿ ತಮಿಳ್ನಾಡು ಒಂದು ಬೇರೆ ಒಂದು ಸಕ್ರಿಯವಾದ ಪ್ರಪಂಚ ಉತ್ತಮ ಬಡ ಮಕ್ಕಳಿಗೆ ಒಳ್ಳೆ ಅತ್ಯುತ್ತಮವಾದ ಸಕ್ರಿಯಗಳು ದೊರಕ್ತವೆ ಒಳ್ಳೊಳ್ಳೆ ಅವರಿಗೆ ಅವಕಾಶಗಳು ಕಲ್ಪಿಸಿಕೊಡುತ್ತಾರೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುತ್ತಾರೆ ಯಾವುದೇ ಆದ ಒಬ್ಬ ಗೌರ್ನಮೆಂಟ್ ಆ ಆಫೀಸರ್ಸ್ ಇದ್ರು ಸಮೇತ ಅವರು ಭ್ರಷ್ಟಾಚಾರವನ್ನು ತೆಗೆದುಕೊಂಡ ಗೊತ್ತ ಅವರನ್ನು ಸಸ್ಪೆಂಡ್ ಮಾಡ್ತ ಅಲ್ಲೇ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವರನ್ನು ತೆಗೆದುಕ ಬಸಾಕ್ತಾರೆ ಈ ತರದ ಸರ್ಕಾರ ಒಂದು ಬಿಳಿಸುವ ಒಂದು ಭಯವನ್ನು ಸೃಷ್ಟಿಸಿದೆ ಅಲ್ಲಿನ ಸರ್ಕಾರ ಎಲ್ಲಾ ರಾಜ್ಯಗಳಲ್ಲಿ ಅದೇ ತರದ ಸರ್ಕಾರ ಬಂದರೆ ಭ್ರಷ್ಟಾಚಾರ ಅನ್ನೋ ಒಂದು ಪದವನ್ನು ನಾವ್ ಎಲ್ಲೂ ಕಾಣುವುದಿಲ್ಲ ರೀ
ಇಲ್ಲ ನೀವ ಹೇಳ್ತ್ರಲ್ಲಿ ದಳಪತಿ ವಿಜಯ್ ಬರೋ ಸಾರಿ ಜೋಸೆಫ್ ವಿಜಯ್ ಬರೋಕ ಬರೇ ಜೋಸೆಫ್ ಪಜೆ ಪಟ್ಟ ಶ್ರಮ ಅಷ್ಟೇ ಅಲ್ರ ಬರೋದ ಜನರ ಜನರ ಮೈಂಡ್ಸೆಟ್ ಜನರ ಮೆಂಟಾಲಿಟಿ ಅತ್ತು ಜನರ ಬುದ್ಧಿ ಅರ್ಥ ಮಾಡ್ಕೋಬೇಕು ಅವರು ಅವರು ಚೂಸ್ ಮಾಡ್ಯಾರ ಅವ ನ ಅಂದ್ರೆ ನಮ್ ಸ್ಟೇಟಿಗೆ ಒಬ್ಬ ಹೊಸ ಸಿ ಎಂ ಬೇಕು ನಮ್ ಸ್ಟೇಟ್ ಬದಲಾಗಬೇಕು ಅನ್ನೋದು ಜನರ ತಲಲಿ ಬಂದದ ಆ ರೀತಿ ಆ ರೀತಿ ಮೈಂಡ್ಸೆಟ್ ಅಥವಾ ಆ ರೀತಿ ಬುದ್ಧಿ ಎಲ್ಲ ಎಲ್ಲಾ ರಾಜ್ಯ ಎಲ್ಲ ರಾಜ್ಯದ ಜನರಿಗೆ ಬರಬೇಕು
ಬರುತ್ತರಿ ಇವಾಗ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅದು ಬರ್ಲಿ ನೂರಕ್ಕೆ ನೂರ ಸತ್ಯವಾದ ಮಾತ ಹೇಳ್ತಿದ್ದನ ಬರ್ದಿಟ್ಕೊಳ್ಳಿ ಬಂದೇ ಬರುತ್ತದೆ
ವರು ಮೂರು ಟರ್ಮ್ ಇ ಮೂರನೇಟರ್್ ಆಯ್ು ಕಂಪ್ಲೀಟ್ ಆಗ್ತಾರೆ ನೆಕ್ಸ್ಟ್ ಪಿ ಎಂ ಚೇಂಜ್ ಆಗಿ ಆಗ್ತಾರೆ ಯಾರಾದ್ರರು ನೆಕ್ಸ್ಟ್ ಪ್ರಧಾನ ಮಂತ್ರಿ ಯಾರ ಹಬೋದು ನಿಮ ಪ್ರಕಾರ ಏನು ಬಿಜೆಪಿಗೆ ಬರುತ್ತೋ ಅಥವಾ ಕಾಂಗ್ರೆಸ್ ಬರುತ್ತೋ ಯದು ಬರ್
ಆ ಬಿಜೆಪಿನೇ ಬರುತ್ತೇ ರೀ ಬಿಜೆಪಿ ತುಂಬಾ ಆಡಳಿತದಲ್ಲಿ ತುಂಬಾ ಚೆನ್ನಾಗಿದೆ
ಇಲ್ಲ ಬಿಜೆಪಿ ಆಡ ಆಳತದ ಎಲ್ಲ ಓಕೆ ಬಿಜೆಪಿ ಅದ ಬಟ್ ಬಟ್ ಬಿ ಜೆ ಪಿಯ ಮುಖವಾಡ ಅದ್ರ ಮುಖ ಅದ್ರ ಮುಖ ಯಾರು ನರೇಂದ್ರ ಮೋದಿ ನರೇಂದ್ರ ಮೋದಿ ಆಯ್ತು ನರೇಂದ್ರ ಮೋದಿ ಮುಗತು ಮೂರು ಸಾರಿ
ಹೌದು ನೆಕ್ಸ್ಟ್ು ಇವಾಗ ಹೌದು ಹೌದು ರೀ ಹಂಗಗೆ ಹೇಳ್ತಿದ್ರಾ ಆದ್ರ ಲ್ಲಿ ಇವಾಗ ಯು ಪಿ ಇಂದ ಬರ್ತ ಉತ್ತರ ಪ್ರದೇಶದಲ್ಲಿ ಒಬ್ಬರುಾರೆ ಯೋಗಿ ಆದಿತ್ಯಾನಂದ್ ಅಂತ
ಯೋಗಿ ಆದಿತ್ಯನಾಂದ್ ಇಲ್ಲ ರೀ ಅವರೆಲ್ಲ ಪ್ರಧನ್ ಮಂತ್ರಿ ಆಗಷ್ಟು ಲಾಯಕಿಲ್ಲ ಅಂತ ಹೇಳ ನ್ ನಾನು
ಹೌದಾ
ಅವ್ರ ಯಾರು ಅಷ್ಟು ಲಾಯಕ ಇಲ್ಲ ಅಂತ ಹೇಳ್ತನ್್ರಿ ಯಾರಾದ್ರೂ ಒಬ್ರು ಓದಿದವ್ರು ಎಕ್ಸ್ ಎಕ್ಸ್ಪೀರಿಯನ್ಸ್ ಇರುವಂತ ಎಕ್ಸ್ಪೀರಿಯನ್ಸ್ ಇರುವಂತ ಹೆಂಗ ಹೆಂಗಂತ ಬೇಕಾಗಲ್ಲ ಹೆಂಗ್ ಅಂತಕ್ಕ ಬೇಡ ಬೇಡರಿ
ಓಕೆ ರರಿ ಕೆಲ್ಸ ಇದೆ ಬೇರೆ ಅದು ನಿಮ್ಗೆ ಮಾಡ್ತೇನ್ ರೀ ನಾನ್ ಮಾಡ್ತೀನಿ ಕೆ ರ ಆಮೇಲೆ ಮಾತಾಡೋಣ
ಈ.